ಹಲೋ ನಮಸ್ಕಾರ ಶೇಟ್ ಜೀ.
ನಮಸ್ಕಾರ ಸೌಕರಿಗಿ,
ಹಾ, ಶೇಟ್ ಜೀ ಅವ್ ನಮ್ದ ಡ್ರಿಲ್ ವರ್ಕ್ ಮಾಡೋದಿತ್ರಿ ಮಿನಿಾಟಿ ಇದಗಿತ್ತು ಕತ್ಸಿಡ್ವಿ ಹೊಸಾವು
ಶೇಟರ್ ಮಾಡ್ತಾರ ಇಲ್ಲಿ ಡ್ರಿಲ್ ವರ್ಕ್
ಹಾ
ಹಾ ಶೇಟರ್ ಮಾಡ್ತಾರ ಡ್ರಿಲ್ ವರ್ಕ್ ಏ ಶಟರುಗಳು ಯಾರು ಮಾಡ್ತಾರ ಇಲ್ಲಿ ಏನು ಲೀ
ಏ ಶಟ್ ಅಂದಿಲ್ಲ ಮರಣ್ಣ
ಶೇಠಜಿ ಶೇಠಜಿ
ಶೇಠಜಿ
ಹಾ
ಹಾ ಆತು ಬ್ಯಾವ್ಡೂ ಬಣ್ಣೆ ನೋಡಲ್ಲ ಈಗ
ಬರ ಬರ ಅ ಒಂದ್ಸ ಬಾಳ ಕೆಲಸ ಐತಿ ನಿಮ್ಗೆಲ್ಲ ಲಾಭತ್ ಮತ್ತೆ ಈ ಆಪಿಂಗ್ಗೆ ತರಗಡೆ ಲಾಭ ಆಕತ್ ಮತ್ತೆ ತಿನ್ ಮಾಡಿದ್ರ
ಹಾ ಹಾಗೆ ಆ ಆಟ ಸ್ಟಾರ್ಟ್ ಆಗತ್ತ
ಹಾ ಮತ್ತೆ
ಇದ್ರಾಗ ಬಾ ಬರಕಟಲವ್ರೂ ನಮಗೆ
ಸಾಕತ್ತ ಐದುಷ್ಟ
ಸಾಕು
ಕರ್ಚಿಗ ಹಾಕತ್ಯ ನಾ ಏ ಹಚ್ಚ ಏ ಅರಿನಯ
ಹ್ಮ್
ನಾ ಮೊಬೈಲ್ ಪೀ ಸಿ ತಗೋಬೇಕು ಮಾಡಿದೆ
ಹಾ ಪಿಸಿ
ಹಾ ಪಿಸ ಸಲಿ ಮೊಬೈಲ್ ಕನೆಕ್ಟರ್ ಹೆಂಗ ಎರಡ್ ಸಾವಿ ರೂಪಾಯಿ ಎರಡೂವರೆ ಸಾವಿ ರಪಾಯಿ ಅದವು
ಹೌವೂ ಬರೇ ಸಿಗ್ತವು ಮಾತ್ರ
ಹಾ ಮೊಬೈಲ್ ಕನೆಕ್ಟ್ ಮಾಡೋ ಬೇರೆ ಸಿಗ್ತವು
ಹ ಎಂತ ಅವು ಬ್ಯಾಕಪ್
ಹಾ
ಲ್ಯಾಪ್ಟಾಪ್ ಟೈಪ್
ಅಂದ್ರ ಹೆಂಗ್ ಸಿಕ್ತತ್ಂದ್ರ ಅಷ್ಟ ಒಂದ್ ಕೈ ಹಿಂಗ ಒಂದ್ ಸ್ವಲ್ಪ ಹಿಂಗ ಒಂದ್ ಕೈ ಅಷ್ಟಐತಿ ಇಲ್ಲ ನಮ್ ಕೆತ್ತು
ಹಾ
ಒಂದ ಪಿ ಇದು ಕೀಬೋರ್ಡ್ ಕ್ಯಾಬ್ ಅಲೆ ಮರಿಯ ಒಂದ್ ನಮ್ ಕೈ ಅಟ್ಟ ಒಂದ ಇದ ಕೊಡ್ತಾರ ಇದನ್ ಕೊಡ್ತಾರ ಕೀಬೋರ್ಡ್ ನಮ್ ಕೈ ಇಟ್ಲ ಒಂದು ಮುಂದ ಅಲ್ಲಿತಿ ಸೈಜ್
ಅದುರಾಗ ಅದೇನ್ ನೀ
ಏ ಮಾರಾಯ ನಾ ಹೇಳ ಮಾತ್ರ ಕೇಳದನ
ಹಾ ಹೇಳ
ಒಂದು ಟ್ಯಾಬ್ ಅಷ್ಟ ಇದನ್ ಕೊಡ್ತಾರ ಅದನ್ನ ಕೀಬೋರ್ಡ್ ಕೈ ಅಷ್ಟ ಒಂದು ಮೌಸ್ಟ್ ಕೊಡ್ತಾರ ಗೇಮಿಂಗ್ ಮೌಸ್ ಸಾರಾ ನಾರ್ಮಲ್ ಮೌಸ್ ಅಲ್ಲ
ಹಾ
ಒಂದ್ ಇದನ್ ಕೊಡ್ತಾರ ಮೊಬೈಲ್ ಇಟ್ಕೊಳಕ್ ಸ್ಟ್ಯಾಂಡ್
ಹ್ಮ್
ಹ ಮತ್ತ ಒಂದ ಇದನ್ ಕೊಡ್ತಾರೆ ಕನೆಕ್ಟ್ರ್ ಕನೆಕ್ರ್ ಕೊಡ್ತಾರೆ ಅಂದ್ರ ಬ್ಲೂಟೂತ್ ಕನೆಕ್ಟ್ ಮೊಬೈಲ್ ಅದಕ್ ಕನೆಕ್ಟ್ ಮಾಡೋದ
ಹಾ
ಅಂದ್ರೆ ಇವನು ಮೌಸ್ ಆಕೆ ಕೀಬೋರ್ಡ್ ಬೋರ್ಡ್ ಆದದ ತುರ್ಕುದು
ಪ್ಚ್ ಹ
ಒಂದ ಒಂದ ಆಪ್ ಇನ್ಸ್ಟಾಲ್ ಮಾಡ್ಬೇಕು ಶೋ ಹಚ್ಚಿ
ಹು
ಅ ಕನೆಕ್ಟ್ ಮಾಡ್ಕೊಂಡ್ ಒಳಗ ಟುಗೆ ಪಿ ಸಿ ಗತೆ ಎಲ್ಲ ನಂಬರ್ ಇಟ್ಕೋಬೇಕ ಈ ಬಟನ್ ಒತ್ತಿರ ಇದ ಪೈಯರ್ ಈಗ ಪಾಯರ್ ಬಟನ್ ಒಂದ ಕಿತ್ಕೊಂಡ್ ಒಂದ ಬಟನ್ ಒತ್ತಿದ್ರ ಅಟ್ಟ ಪಯರ್ ಆಕೇತಿ
ಹು
ಹಿಂಗ ಅ ಇಟ್ಕೊಂದಂತತಿಕ್ಕೊ ಇಟ್ಕೊಂಡ ಶೋ ಇಟ್ಕೊಂಡಂದ್ರ ಆಗತ
ಎಶ ಒಳಗ ಹೇಳ್ಯಾರ
ಅದಕ್ಕ ಆಹ ಆನ್ಲೈನ್ದಾಗ ನಿಂಗ ಯ್ಯಾಡಸಾವಿರಾ ಎರಡುವರಿ ಸಾವಿರಾ ಎರಡ್ ಸಾವಿರದ ನೂರ ಎರಡು ವರ್ಷ ಮೂರ್ ಸಾವಿರ ಹಿಂಗತ್ತು ಎಲಲ್ಲಾ ಅದಾವ
ಈ ಈಗ ಹೋಗಬೇಕಾದ್ರ ನಾಲ್ಕನೇ ತಾರೀಕ ಐನೇ ತಾರೀಕ ಆರನೇ ತಾರೀಕ ಒಳಗ್ ತಗೋ ಅನ್ನ ಆಮೇಜಾನ್ ಒಳಗ ಹ
ಎಷ್ಟುದಾವ
ಒಟ್ಟ ಕಮ್ಮಿ ರೇಟ್ನ್ಯಾಗ ಬರ್ತಾವ ಒಟ್ ಅಮೆಜಾನ್ ಒಳಗ ಇಗ
ಅದ ಇದ ನಾ ದೋಡ್ ಮುಗಸಿನ ಅಂದ್ರ ಯಾಪ್ನ್ಯಾಗ ಯೇ ರೊಕ್ಕ ಬಂದವದ್ರ ಪ್ರಾಸಸಿಂಗ ಇಟ್ಟುದ್ವು
ಹು
ನನ್ನ್ ಕಡೆ ಒಂದ ದಿಸ್ಸ ರೊಕ್ಕಅದವ ಇವಂದಿಸ್ಸು ಬಂದುವಂದ್ರ ಹಾಕಿ ತೊಂಬಿಡಟ್ಟೇನಿ
ಸೌಕಾರ್ ಮಂದಿ ಪಾ ತಗೋಳೋರು
ಮನ್ಯಾಗ ಏನರ ಪೀಸನೆತ್ಕೋ ಕಾಲ್ ಮಾರಿ ತೂತಾರ ನಂಗ ಕಾಲ ಮಾರಿ
ಹು ಹು ಹು ಹುಕ್
ಮುಂಜೆಲಿ ಇವತ್ತ ಅನೌನನ್ ಬೈಯಕಟ್ಟಬಿಟ್ಟಾರ್ ಇವತ್ ಶೋ ಹಚ್ಚೆ ಇದೊಂದ ನಾಯಿ ಎಂನ್ಲೆಪಾ ನೌನಿದು
ಅಲ್ಲ ಅವನ ಎಲ್ಲಾ ತಗೊಂಡ್ಮ್ಯಾಗ ಕಾಲ್ಮಾರಿ ತೋತಾರಾ ಚು ಚು
ಅದ ಮನ್ಯಾಗ ಹೇಳಲೆಪ್ಪ ನಾನ ಮಾಡಿ ಮನ್ಯಾರ ಕಸಗೊಂಡ ನಾನ ನನ್ನ ಬತ್ತಿಲೇ ತೂತನ್ಯಾಗ ಹಿಕ್ಕಟ್ ಟ್ ಗೊತ್ತಾರ ಗೊತ್ತಾಗೋಕತ್ ತಂದಿ ಮಾಡಿದ ಆಗ ಏನ್ ಅನ್ನಕ ಬರೋಲ್ಲ
ಗೊತ್ ಗೊತ್ತಾದಮ್ಯಾಗ
ಅವಾಗ ಏನ ಮಾಡಕ ಬರುದಿಲ್ಲ ಏನ್ ಮಾಡ್ತಾರ ಗೊತ್ತನ ಶೋ ಹಚ್ಚೆ
ಹು ಬೆಲ್ಡ ಹರಿತೇತೆ ಬೆಲ್ಟ್ ಹರಿಯಂಗ ಹೋಯಿತಾರೆ ಅಟೆ
ಆ ಆ
ಅ
ಅವಾಗೇ ಏನು ಮಾಡ್ತಾರ ಹ್ಹಿ ಹ್ಹಿಈ ಏ ಮತ್ ಬಡಸೋರಪ್ಪಿ ಏ ಚಲೋ ಆಗತ್ತ ಇಲ ಮೊಬೈಲ್ ಕದಕ್ಕ
ಹು ಚೊಲೋ ಆಗತ್ಲೆ
ಎಟ್ಟ ಆರನೇ ತಾರೀಕ ಒಳಗ್ ತೋಗಬೇಕನ
ಏಯಯ ನಾಕ ಇದ ಆರ
ಅದ್ರ ನಾಳೆ ಇನ್ನೊಂದ ಮೂರ್ ದಿವ್ಸ ಬಿಟ್ಟ ಸ್ಟಾರ್ಟ್ ಆಗತನ ಸೇಲ
ಹು ಸೆಲ್ ಚೆನ್ನಾಗಳ ತಗೋಳಗೆ
ಬಡದಡೋಲ್ಲ ಶೋ ಟ್ಟ್
ಪ್ಲೀಪಕಾರ್ಡ್ ಯಾವ್ದೋ ಮೂರನೋ ಎಷ್ಟೋ ಯಾಪ್ ಒಳಗ ಹೇಳಿದ್ರಪ್ಪ ಅವ ಮೂರ್ ಯಾಪ್ ಒಳಗ ಅಠರಾಶೇರ್ ಬರ್ತಾವಅಂತ ತಂದು
ಶೋ ಹೆ ಹಲೋ
ಆಟ್ರಾ ನೋಡ ಅಲ್ಲಿ ರಾತ್ರಿ ಹನ್ಯಡಕ್ಕ ಮ್ಯಾಗ ಬರ್ತವಂತ ನೋಡು
ಅ ಮತ್ತ ಟೈಮ್ ಎಷ್ಟು ಹಾನ್ಯಾಡತನಾ ಅಷ್ಟನವು
ಹು ಯೇ ಇಲ್ಲ ನಡಿಯೈತೆ ಒಟ್ಟ ಮೂರು ದಿನಾ ಹತ್ತು ದಿನಾ ಅನಾತ್ತಿದ್ರು
ಹ ಹ ಫ್ಲಿಪ್ಕಾರ್ಡ್ ಬಿಡ್ತಿರ್ಬೇಕಲ್ಲಾ
ಹ್ಮ್
ಹ್ಮ್
ಫ್ಲಿಪ್ಕಾರಾರ್ಟಾ ಅಮೇಝಾನ ಹೆಂಗರಬೇಕ
ಮತ್ತೇನ್ ನಡ್ಸಿಯ
ಏನಿಲ್ಲ ನೋ ಸುಮ್ಮ ಕಾಲಿ
ಈಗ್ ಯಾಡ ಸಾವಿರಪಾಯಿ ಇತ್ತತ ತಿಕೋ ಪಾ ಅದಕ್ಕ ಎಷ್ಟ ಭಿತತಿ ಈಗ ಅಜಮಸ್.
ಯಾಡ ಸಾವರಕ ಐದ್ನೂರ ಭಿತತಿ.
ಇಷ್ಟ
ಹ್ಮ್
ಹಗಾ ಅಟ್ಟೆನ ಸಸ್ತಾ ಲೇಪ ಅಟ್ಟ ಕಮ್ಮ.
ಹ್ಮ ಮತ್ತೆ ಲೇ ನಿನ್ನ ಈಗ ಎಕ್ಸಾಮ್ ಬರ್ಯಾಕ ಅಲ್ಲ ಎಕ್ಸಾಮ್ ಬರ್ಯಾಕ ಹೋಗಿದ್ದಿಲ ಮನ್ಯ
ಹಾ
ಅವಾಗ ಇದ್ರಾಗ ಅಂಗಡಿಯ ಶೇಲ್ ಇದ್ದುಪಾ ಅ ರಿಬಿ ಆರ್ ಸಾವಿರ ಅರಿಬಿ ಏಳ್ನೂರು ರೂಪಾಯಿದಾಗ ಬಂದಾವ
ಈಗಾ
ಏನಾಗ ನಮ್ ದೋಸ್ರ ಎರ ಎಡರ್ ತುಂಬಂದ ಆರ್ ಸಾವಿರ ರೂಪಾಯ್ದ್ ಅರಿ ಭೀ ಏಳ್ನೂರು ರೂಪಾಯ್ ಬ್ರಾಂಡಡ್
ಹ್ಮ ಹೆ ಕಮ್ಮಿ ಆವ
ಕಂಪ್ನಿ ಯಾವ್ದ ಹೇಳಪ ಬಾರಿ ತರಿಬಲ್ಲ
ಹ್ಮ್
ಮೂರ್ ದಿನ ಸೀಲತ್ತದ ಅ ಒನ್ನೇ ದಿನಾನ ಎಲ್ಲ ಖಾಲಿ ಮಾಡ್ಯಾರ ಎಡ್ನೇ ದಿನಾನ ಹೋಗ್ಯಾರ. ಕಖಾಲಿ ಉಳಿಸ ಬಿಟ್ಟಿದ್ದು ತೋ ಮಂದಾರ ರದ್ರಾಗ
ಚಲೋ
ಹ್ಮ್ ಚಲೋ ನೋಡ ತೋಂದಾರ ಅವಾಗ ಒಂದೇ ದಿನನ ಹೋಗಿದ್ರ ಸಿಕ್ತಿದ್ದು ಸಿಗುತ್ತ.
ನೀನು ಹೋಗಿರ ನೀನು ಬಿಡಾವ ತಾವ
ಏ ತರ್ತಿದ್ ನೋವು ಮರ ಅಲ್ಲಿ ಮೂರ್ ಮಂದ ಆದ್ರ ಒಂದ್ ಗಾಡಿಯಾಗ ಮೊದ್ಲ ಐದ್ ಅ ರಾಣ ಹಾಕಿದ್ನಿ
ಅಯ್ಯೋ ನಾ ಇದ್ದಿದ್ರೆ ಅವನು ಒಂದ್ ಹೆಗ್ನೆ ಹೇತಿಂತ
ನಾನು ಹಾದ ಬರಿದ್ನ ಮಣಿಕ್ ಮವಗ ಆಕ ತಗೊಂಡ ಬಿಡ್ತಿದ್ನ ಮತ್
ಹ್ಮ್ ರೊಪಡ ಆತಪ್ಪಂದರ ಅಂಗಾರ ಎರಡು ಸಾವಿರ ಎರಡವರೆ ಸಾವರ ಇದ್ದ್ದು ಬರೀ ಒಂದ್ ಸಾವಿ ಕತ್ತು ಸಿಗ್ತಾನ
ಹ ಸಿಗ ಒನ್ ಸಾವಿರ ಬಳ ಕಮ್ಮಕ್ಕ ಮತ್
ನಕಮಕ್ಕವ
ಹ್ಮ್
ಅಟಂ ಸಸ್ತಾಯನಗರ್ಲ್ಲ ಹ
ಅಪ್ಪೋ
ಅಂದ್ರ ಎಷ್ಟ ಯಾವಾಗಿಂಟರ ಅದ
ನಾಕಾ ಐದಾ
ನಂಗ ಆರಾಮ ಮೂರು ದಿವಸ ನ
ಹ್ಮ
ಆಯ್ತಾಯಯ್ತ ಎಲ್ಲ ನೋಡ್ಂಗ ಅ್ರ ಹಾಕಿ ಬಿಂಗ ಒಂದ ಸ್ವಲ್ಪ ಕಟ್ ಕ್ವಾಲಿಟಿ ಮೂರ್ ಸಾವ್ರ ಹಾಕುದ್ರು ಶಸ್ತಾ ಇದ್ರೆ ಅಟಪ ಮತ್ತ
ಹ್ಮ್ ಮತ್ತ ಮ ನೀನ್ ರೇಟ್ನ್ಯಗ ಇತ್ತುಂದ್ರ ಹಾಕೆ ಬಿಡ್ಲಾ ಮತ್ತ
ನಿನ್ ರೇಟ್ ಅದ್ರ ಎಷ್ಟ
ನಿಂದ್ ಎಷ್ಟೈಐತ್ ಬಜೆಟ್ ಹಟ್ರಾಗ ಹಾಕ
ಸ್ವಸ್ತ ಮತ್ತತ್ ಯ್ರಾಗ ಬರಾಗಲ ಅ್ರ ಸವಸ್ತ ಒಾಗಿ
ಹ್ಮ್ ಆಟ ಬರ್ಲಿಲ್ಲ ಅಂದ್ರರು ನೀನ್ ನಿನ್ ಬಜೆಟ್ೋಗಿದ್ರ ಹಾಕ್ಬಡನಿ
ನಾನ್ ಬಜೆಟ್ ತಮ್ಮ ಒಂದ ಯ ಯಾರ್ ಸಾರ್ ಐತ ನೋಡ
ಹ ಅಲ್ಲೇ ನಿಂದ್ ಈಗ ಅಮೆಜನ್ ಫ್ಲಿಪ್ಕಾರ್ಟ್ ಯಾವ್ ತರ ಇತರ ಸರ್ಚ್ ಮಾಡಿ ನೋಡ್ರಿ ಅಷ್ಟೈತಿ
ಅದಕ್ಕ ಈಗ ಎರಡು ಎರಡ್ ಸಾವರದ ಅವಕ ಈಗ ಪ್ರೆಸೆಂಟ್ ರೇಟ್
ನೀ ಇಷ್ಟಾಲ ತಿಪ ನೀ ನೀ ಇ ನೋಡಿ ಇಲ್ ಅದು ಕ್ಯಾಶ್ ಆನ್ ಡೆಲಿವರಿಪ ಕ್ಯಾಶ್ ಆನ್ ಡೆಲಿವರಿ ರಾನಕ ಪೇಮೆಂಟ್ ಮಾಡಕ್ ಅನ್ಸ ಅನತ್ತ ಹಂಗ ಮಾಡಕ್ ಆಾಮ್ರ ಅದಕ್
ಈ ಇರ್ತಾವ ಎರ ಆಪ್ಷನ್ ಇರ್ತಾವ ನಿಮ್ ಕ್ಯಾಶ್ ಕೊಡ್ತಿದ್ರ ಕಮ್ ಆಗತ್ ಇ ಆ ಆನ್ಲೈನ್ ಪೇಮೆಂಟ್ ಮಾಡ್ತಿದ್ರ ಕಮ್ಮ ಆಕತ್ತ ಕ್ಯಾಶ್ ಕೊಡ್ತಿದ್ರ ಜಾಸ್ತಿ ಆಗತ್ತ ಅಂದ
ಹ್ಮ್ ಹ್ಮ್ ಹ್ಮ್ ಹ್ಮ್ ಏರ್ತತ್ತು ಅಟ್ಟಿ ನ್ ಜಾಸ್ತಿ ಆದ್ರೆ ನಡೀತಿಕ್ ಬಿಡು
ಸತಾರ ಇವರ್ಗ
ನಡತ್ ಬಿಡಿ ಎರ ಮೂರ್ ಮೂೂರ್ ಎತ್ ಸಾವಿರ ನಡತಿ ಮತ್ತ ಈಗ ನ ಒಂದ್ ಹಂಗ ಹಂಗ ಏನ್ರ ನಾ ಎಡವರೆ ಸರ ಇದ್ದದು ಒಂದ ಸಾರ ಸಿಗ್ತತ್ನಾ
ಹ್ಮ್ ಸಿಗೆತ್ಲ
ಆಂಕ್ಷ್ಯ ಕ್ರಮತ್ ಹಾಕಿಬಡ್ತನ ಜಪ್ಪಣ
ಹ್ಮ
ಹ್ಮ್ ನಂಗ್ ಒಟ್ಟು ಎರಡ್ುವರೆ ಸಾವಿರ ರೂಪಾಯಿ ಲಾಸ್ಟ್ ನೋೊಂದ ಬಜೆಟ್
ಹ್ಮ್ ಅಷ್ಟಿದ್ರ ಆಕ ಆಕ ತಳ
ಸೇಲಿದ್ರೆ ಅಷ್ಟ ಮತ್ ನಂಗ ಕಡೆ ಈಗ ಅಷ್ಟೊಂದ ರಾಕಿಲ್ಲ
ಹೆಚ್ಚಿನ ಮಾಹಿತಿಗಾಗಿ ಬಡನ್ನು ವಕ್ಷಿಸಿಿ
ಬಗಳ ಬಗಗಳ ಯಾರ ನೀವು ವರ್ಣ್ಯಾನ ವರುಂದಾರ
ಹ್ಮ್ ಹಾ
ಹ್ಮ್ ಹ್ಮ ಚಲೋಂತ ಂಗರಣ ಹ ಎಲ್ಲಾ ಆಟ ಅನ್ಲೈನ್ ಇರ್ತವನು
ಹ್ಮ್ ಎಲ್ಲಾ ಸಂಚನ ಅದ್ರಾಗ ಕುಂಂತಿರ್ತ ನಾವಂತ್ರು
ಹ್ಮ್
ಈಕ ಆರ್್ರ ಹಾಕೋ್ ಹಾಕದ ಅವ್ರರು ಮನಯಾಗ ಹೊಟ್ಟು ಅವಾಗ ತುಂಬ ಅವ ಒಟ್ಟು ಜರ
ಹ್ಮ್ ಅರೆ ನ ವಾಪಸ್ ಅಸಪ್ಪ
ಹ್ಮ್